ಹಲೋ ಹಲೋ ಏನುೂ ಇಲ್ಲ ಹಂಗೆ ಬಟ್ ಹಾ ಕೇಳಿಸ್ತಾ ಇದ್ದೀಯಾ
ಹಾ ಯುವಾಗ ಕಾಲೇಜಿನ ಬಂದೆ
ಕಾಲೇಜ್ಗೆ ಹೋಗಿದ್ದ
ಹಾ
ಮೊದ್ಲೆಲ್ಲಾ ಬೇಗ ಬತ್ತ ಹ
ಆ ಮತ್ತನರ ಒಂದುವರೆ ಮೊದ್ಲೆಲ್ಲಾ ಒಂದು ಇವತ್ತ ಒಂದುವರೆಂದು ಬಸ್ ಇನಿಲ್ಲ ಅದಕ್ಕೆ ಲೇಟ್ ಆಯ್ತು
ಬಸ್ ಸಿಗ್ಲಿ ಮಧ್ಯಾಹ್ನದಿಂದ ಬಸ್ ಸ್ಟ್ಯಾಂಡ್ ಎಲ್ಲ ಇದ್ರ ಹಂಗಾದ್ರೆ
ಇಲ್ಲ ನಾವು ಹೋಗಿದ್ದೆ ಮೂರು ಗಂಟೆಯಲ್ಲಿ ಮೂರು ಗಂಟೆ ಒಂದೂವರೆಂದು ಬಸ್ ಬರ್ದೇ ನಿಂತಿದರು ನಾವೆಲ್ಲಾ ಹೋಗ ಕೇಳಿದ್ರು ಬಂದ್ ಬಸ ಬಸ ಹಾಕೋ್ರು ಬಂದ್ರು ಅಷ್ಟೇ
ಹ್ಮ್
ಹಾಗ
ನನು ಕಾಲೇಜ ಈಗನು ಹೆಜ ಎಸಾಮ ಒಂದ್ರಲ್ಲ ಇನ್ನ ಎಕ್ಸಾಮ್ ಆಗಿಲ್ವಾ
ನಾಳೆ ಹಲ್ಟಿಕೆಟ್ ಕೊಡ್ತಾರೆ ಒಂಬತ್ತನೇ ತಾರೀಕ ಸ್ಟಾರ್ಟು ಹ್ಮ್
ಹ್ಮ್
ನಾಳೆ ಕೊಡ್ತೀರ ಆ ಟಿಕೆಟು
ಒಂದ್ ವಾರ ಅಂತಾನೆ ಕೊಡ್ತಾರ
ಒಂದ್ ವಾರ ಅಂತಲ್ಲ ಒಂದ್ ತಿಂಗ್ಗಳ ಅಂತನೆ ಕೊಡ್ತಾರೆ
ಹ್ಮ್ ನೀವು ಈಗ ಕೊಟ್ರೆ ನ್ನು ಒಂಬತ್ತನೇ ತಾರೀಕ ಇವತ್ತು ಹತ್ತರ ಎರಡು ತಾರೀಕು ಇನ್ನು ಒಂಬತ್ತು ತಾರೀಖು ಕಂಟ
ಮೂರನ ತಾರ ಕೊಡ್ತಾರೆ
ಎಕ್ಸಾಮ್ ಹೆಂಗೆ ನಿಮ್ಗ
ಎಕ್ಸಾಮ್ ಅಂದ್ರೆ ಒಂದು ಜಾಬ್ ಕೊಡ್ತಾರೆ
ದೈತ್ ಮಾರ್ಕ ಹಾಕ್ತಾರಲ್ಲ ಸರಿ ತಪ್ಪು ಅಂತ ಬಾಕ್ಸ್ಕ ಆತರ
ಹ ಇದು ಫಸ್ಟ್ ಪ್ರಾಕ್ಟಿಕಲ್ ಆಗ್ಬೇಕು ಆಮೇಲೆ ಅದ ಕೊಡೋದು
ಬರಿ್ಯದ ಇಲ್ಲಾಂದ್ರೆ ಅದೇ ಮಿಷಿನ್ಗಳ ಮುಂದೆ ಕೆಲಸ ಮಾಡೋದು
ಹ ನಲ್ವತ್ ಮಾರ್ಕ್ಸ್ಗೆ ರೆಕಾರ್ಡ್ ಬರಿಬೇಕು ಸೇಫ್ಟಿ ಪ್ರಿಕಾಷನ್ಸ್ ಬಿಟ್ಟು ಏನ್ ಟೂಲ್ ಯೂಸ್ ಮಾಡ್ತೀವಿ ಅದು ಹ ಹೆಂಗ್ ಮಾಡ್ತೀವಿ ಹ ತೇರೆ ತರ ಬರಿಬೇಕು ನಲ್ವತ್ ಮಾರ್ಕ್ಸ್ಗೆ
ಹ್ಮ್
ಅದಾದ್ಮೇಲೆ ಆ ಚಿತ್ರಕ ಪಸೆಂಟ್ ಪೇಪರ್ ಆ ಡೈಮೆನ್ಷನ್ಗೆ ಜಾದನ ಮಾಡ್ಬೇಕು ಅದ್ಯಾವ್ಥರ ಕೊಟರು ನಮ್ಗ್ಗೆ ಗೊತ್ತಿಲ್ಲ
ಅದು ಹಂಗೆ ಅದು ಅದ ಹಂಗ ಆದ್ಮೇಲೆ ಆಮೇಲೆ ಸರಿ ತಪ್ಪು ರೈಟ್ ಮಾರ್ಕ್ ಹಾಕ್ತಾರಲ್ಲಾ ಆತರ
ಹಾ ಅದ್ಮೇಲೆ ಮಾರ್ಕ್ಸ್ ಕೌಂಟ್ ಮಾಡಿ ಮಕ್ ಸ್ಕೋರ್ ಮಾಡ್ತಾರೆ ನಮ್ಸರ್ರೇ ಏನೋ ಎಗ ನಿಜಿ ಲೀಟ್ರ ನೋಡವ ಹೆಂಗಾದ್ ನಂಗೆ
ಜಾಸ್ತಿ ರ್ಯಾಂಕ್ ತಗದ್ರೆ ಅದ್ರಲ್ಲೂ ಮಾರ್ಕ್ಸ್ ಕೌಂಟ್ ಆಯ್ತದೆ ತಾನೆ
ಜಸ್ತಿ ಮರನಕ್ಕೆನ ಜ
ಜಾಸ್ತಿ ಮಾರ್ಕ್ಸ್ ತಗದ್ರೆ ಕಂಪನಿಗಳಲ್ಲಿ ಜಾಸ್ತಿ ಮುಂದಕ್ಕೆ ಹೋಗಬೋದೇನೋ ಅಂತ ಕೇಳಿದೆೆ
ಹ ಹ ಎಷ್ಟ್ ಮಾರ್ಕ್ಸ್ ತಗದೆ ಡಿಪೆಂಡ್ ಏನುೂ ಇಲ್ಲ ಎದ್ ದೊಡ್ ದೊಡ್ ಕಂಪ್ನಿ ಹಯ್ತನಿ ಅಂದ್ರೆ ಮಾರ್ಕ್ಸ್ ಬೇಕು ಇಲ್ಲ ಅಂದ್ರೆ ಪಾಸ್ ಆದ್ರೆ ಸಾಕು ಯಾವ ಕಂಪ್ನಿ ಅವರು ಕೆಲ್ಸ ಕೊಡ್ತಾರೆ ಸುಮ್ ಹೋಗದಷ್ಟೆ
ಹ್ಮ್
ಆಂತ ಸು್ನೆಲೆಕ್ಕ್ದ
ಯಾಕಾ ನಿನ್ ಮೇಲ್ ನಿನ್ಗೆ ನಮ್ಕೆ ಇಲ್ವಾ ಜಾಸ್ತಿ ತಗಿತೀನಿ ಅಂತ
ತಗಿತೀರಿ ನ ಆ ಒಂದ್ ಐನೂರ್ ತಗಬೇಕಕ್ನ್ಕಂದೀನ ಈ ವರ್ಷ ಆರೇನು ಪ್ರಿಪರೇಷನ್ ಮಾಡಿಲ್ಲ
ಹ್ಮ್
ಬಾ ನೋರ್ದಿ ಚಾರರ್ ಮಾಡ್ತನಿ ಮಾಡಾಕ ಪ್ರಿಪ್ರೇಷನ್ ಕ್ವಶ್ನ್ ಪೇಪರ್ಸ್ಕನವಿ ಬುಕ್ಗಳು ಅವೆ
ಓದ್ಕೊಬೇಕ ಆತಲ್ಲ
ಹ್ಮ ಬುಕ್ಕಳವೆೇ ಎನ್ಸಿಬಿಟಿ ಕ್ಯಾಪ್ಟನಗಳವೆೇ ಮಕ್ ಟೆಸ್ಟ್ ಕಿವೆ ಎಲ್ಲ ನೋಡಿದ್ರೆ ಒಂದ್ ಐನೂರ ಐವತ್ತುಮಲ್ ತೆಗಬೇಕು
ಟೋಟಲ್ ಎಷ್ಟ ಮಾರ್ಕ್ಸ್ಗೆ ಇರದು
ಆರನೂರು
ಅ ನೂರುನ್ನ
ಹ್ಮ್
ಹ್ಮ್ ನೋಡ್ ನೋಡ್ ಎಷ್ಟ ತಗಕಾಯ್ತದ ತಗಿ ನೋಡದ
ಹಾಗ ಪಫೇಲ್ ಅನ್ನು ಮಾತಲ್ಲ ಉಲ್ಲಿ ಪಸ್ ಅನ ಇದೆ ಅ ರಕ್ ಸ್ಕೋರ್ ಮಾಡಬೇಕು
ಹ್ಮ್ ಇನ್ನನ್ನು ನಿಮ್ಮ ಅಕ್ಕ ಫೋನ್ ಮಾಡಿದ್ರು ಮಧ್ಯಾಹ್ನ
ಯಾರೋ
ನಿಮ್ಮಕ್ಕ ಬ್ಲೌಸ್ ಒಲ್ಲೆ ಕೊಟ್ಟಿದ್ರು ಅದ್ನಾಗ ಹೊಲ್ದಿವವಿ ಅಂತ ಫೋನ್ ಮಾಡಿದ್ರು ಹಂಗೆ ಮಾತಾಡ್ತಿದ್ದ ಇನ್ನೊಂದೆ ಎರಡ್ ಸೀರೆ ತಕೋಬೇಕು ನಾವವು ಬರ್ತೀವಿ ಅನ್ರು ನಾವ್ ಇನ್ನು ಸೀರೆಗಳನ್ನೇ ತಕೊಂಡಿಲ್ಲ ಹೋಗ್ಬೇಕು ಇದು ಶನಿವಾರ ಇಲ್ಲ ಭಾನುವಾರ ಭಾನುವಾರ ಬ ಭಾನುವಾರ ಬತಿದಂದವ್ರೆ ನಿಮ್ಮ ಅಕ್ಕ ನೀವೇ ನೋಡ್ಬೇಕು
ಹ್ಮ ನನ್ಗೆ ಇವಾಗತೇನೆ ಫೋನ್ ಮಾಡಿದ್ದೀ ನೀ ನೀ ಎಣ್ಣೆ ಇಲ್ಲ
ಯಾರೀ ನಿಮ್ಮ ಅಕ್ಕಾನ
ಹ್ಮ್
ಅದೇ ಏನಪ್ಪಾ ಮತ್ತ ಸೀರೆಗಳು ತಕೋಬೇಕು ನಾನುೇ ಅಂತಂದ್ರು ಅಷ್ಟೆ
ನೀವು ಯ್ತಿೀರಂಗ್ರ ಬಟತಲಕ್ಕೆ
ಹ್ಮ
ನೀವು ಬಟ್ಟೆ ತಲೆ ಹಯ್ತೀರಾ ನೀ
ಹೋಗ್ಬೇಕು ಇನ್ನು ದುಡ್ಡ ಕೊಟ್ಟಿಲ್ವಲ್ಲ ಇದ್ಬತ್ತಿನಿ ಅಂದ್ರು ಬರಕ ಆಗ ಇ ಬಂತ ನಾಳೆ ಬರ್ತಾರೆ ಕೊಡ್ತಾರೆ ಇಲ್ಲಿಗೊತ್ತ
ಇವತ್ತೆರಡನೇ ತಾರೀಕು ಒಂದನೇ ತಾರೀಕು ಕೊಡ್ತಾರೆ ಅಂದ್ರೆ ದುಡ್ಡು
ಹ್ಮ್ ಇನ್ನ ಕೊಟ್ಟಿದ ನಮ್ಮ ಅಮ್ಮನ್ ದುಡ್ಡ ಐತೆ ಇಲ್ಲ ಅಂದ ಅದ್ರಲ್ಲೇ ಹೋಗ್ ತಗೊಂಡು ಆಮೇಲೆ ಅದು ಉಡ್ಜು ಸೇಸ್್ಬೇಕು
ಹ್ಮ ಹಾರೆ ಯಾವತ್ತಲ್ಲ ಹದ್ನದು ತಾರೀಕು ಮದ್ುವೆ ಅಂದ್ರೆ ಒಂದ ಏಳನೇ ತಾರೀಕು ವಯ್ತೀರಾ ಏಳು ಅದ್ಞಾನೆ ಹಂದೇಳು ತಾರೀಕ್ ಮದ್ುವೆ ಅಂದ್ರೆ ಒಂದ ಐದನ ತಾರೀಕ ಬೈತೀರ
ಸ ಮದ ವತಿ
ಸೋಮವಾರ ಅಂದ್ರೆ ಎಂಟ ಐ್ತಲ್ಲ
ಹ್ಮ್
ಎಂಟಲ್ಲ ಹ ಏಳೇನ ಆಗುತ್ತೆ
ಹ್ಮ್ ಯಾವ್ದೋ ಒಂದು ಹನಾಲ್ ಸೋಮವಾರ ಹೋಗ್ಬೇಕು ಬಟ್ಟೆಗಳು ಹೊಲ್ದಿಲ್ಲ ಒಲಿದರು
ಹ್ಮ್
ನನು
ಇವಾಗ ಏನ್ ಮಾಡ್ತಿದ್ರಿ
ಅದೇ ಬಟ್ಟೆಗಳನೆ ಹೊಲ್ದ ಕಟ್ ಮಾಡ್ಕೊತಾ ಇದ್ದೆ
ಹಾ ಕಟ್ ಮಾಡ ಮುಗೀತಾ
ಹ್ಮ್ ಇನ್ನೊಂದ ಇತ್ತು ನಮ್ಮ ಮತ್ತೆದು ಅದನ್ನು ಕಟ್ ಮಾಡ್ಕೊಂಡು ಈಗ ಎಷ್ಟ ಯ್ತಿದ್ರ ಅಷ್ಟು ಬ್ಲೌಸ್ ಅಲಿಬೇಕು
ಸಂಧೆ ಗಂಟೆ ಎರಡು ಹೊಳತೀರಾ
ಹ್ಮ್ ನಂಜ ಈಗ ಅರ್ಜೆಂಟು ಹೊಲಿಬೇಕು ನಿಲೇಬೇಕು ಅಂದ್ರೆ ಎರಡು ಅಲ್ಕತೀನಿ ಹ್ಮ್ ಇವವಾಗಿಂದ ಯಾಕೋ ಆರ್ ಗಂಟೆ ಕುೂತ್ಕೊಂಡ್ ಹತ್ತು ಗಂಟೆ ಹತ್ತುವರೆಗೆಲ್ಲ ಎರಡು ಬ್ಲೌಸ್ ಮುಗಿಸ್ತೀ
ಹಂಗ ದಿನಕ್ಕೆ ಒಂದ್ಐದ್ವರ್ಕಂದ್ರೆ ಆಯ್ತು ಅಲ್ಲಿ ಒಂದ್ ಸಾವಿರ ರೂಪಾಯಿ
ಹ್ಮ್ ಅದೇ ಕೊಡಲ್ವೆಲ್ಲ ಜಾಸ್ತಿ ಆರವೆೇ
ನೀವು್ ಬ್ಲೌಸ್ಗೆ ಹೋಗ್ಬಿಡ ಅಷ್ಟೇ
ಹ್ಮ್ ಕ ಬ್ಲೌಸ್ ಕುಡ್ದರುವರುವೆ ಅದೇ ಹಂಗಂಡಿ ಈಗ ಏನೋ ಒಂತರ ಅಕ್ಕಪಕ್ತ ಗೊತ್ತಿರೋ ಅವ್ರೇ ಇರ್ತಾರೆ ಕೊಡ್ತೀನಿ ಕವಯ ಕಾಸಿಲ್ಲ ಅಂತಾರೆ ಎಬ್ಬಡು ಆಯ್ತು ಕೊಡ್ತರ್ತಾನೆ ಅಂತ ಕೊಟ್ಬಡ್ತೀನಿ ಅದ ಹೆಂಗಗೆ ಕೊಡಲ್ಲ ನನ್ ಕಾಸ ಕುೂಡ್ದ ಕೊಡಲ್ಲ ಅಂತ ಹೇಳಕ್ಯ್ತದ
ನಂಗು ಖರ್ಚ ಐತೆ ನಂಗು ಬೇ ದುಡ್ಬೇಕೇಕು ಬೇವ ಕೂಡ ಅನ್ಬೇಕಪ್ಪ
ಹಂಗಂದ್ರು ಅವರು ಅವ್ರಗೂ ಕಾಸಿಲಕ್ಕ ಅವ ನಾಳ ಕೊಡ್ತನಿ ನಾಳ ಇದ ಕೊಡ್ತೀನಿ ಮನ್ ತನ್ನು ತಸ್ಕಸ್ಕೊ ಉಂಟ್ತಾರೆ
ಒಂದ್ ವಾರ ಆದ್ರೂ ಕೊ ಒಂದ್ ವಾರ ಆದ್ರೂ ಕೊಡಲ್ಲ
ಹ್ಮ್ ಈಗ ಒಂದ್ ಹುಡ್ಗಿ ಬಟ್ಟೆ ಹೊಸ್ ಮನೆಗೋಯ್ತಾರೆ ಅಂತ ಹೊಲ್ಕೊಟೆ ಬರೇ ಐದನೂರು ರೂಪಾಯಿ ಕೊಟ್ಬಿಟ್ಟು ಆಯತು ಇನ್ನು ಮುನ್ನೂರು ರೂಪಾಯಿ ಕೊಡ್ಬೇಕು ಅಕ್ಕ ಕೊಡ್ತೀನಿ ಕಕ್ಕಾ ಕೊಡ್ತೀನಿ ಕಾಕ್ಕ ಅಂತದೆ ಇನ್ನು ಕೊಡಲ್ಲ ಬ್ಲೌಸು ಅಂತ ಹೇಳಕೂ ಆಗಲ್ಲ
ಹ ಐನೂರು ರೂಪಾಯಿ ಒಂದಿನದ ಕೂಲಿ ನಮ್ಗೆ ಅದೋ
ಹ್ಮ್ ಹ್ಮ್ ಹ್ಮ್ ಅಯ ಅದು ಅಷ್ಟಿನಿಂದ ಹೊಲ್ದಿಲ್ವಾ ಆದ್ರೂ ಅದು ನಮ್ಮ ಅಕ್ಕನು ಕೊಡ್ಬ ನಾವ್ ಅಮ್ಮನು ಕೊಡ್ಬೇಕಾಯ್ತು ಕೊಟ್ಬಿಟ್ಟೆ ನಾನನ್ ಅವ್ರ ಹತ್ರ ಇಸ್ಕೊಂಡಿದ್ದೆ ಬಟ್ಟೆಗಳ ತರಕ್ಕೆ
ಹಾ
ಅಲ್ಲಿಸ್ಕೊಂಡ್ ಅಲ್ಲಲ್ಲೇ ಕೊಟ್ಬಿಟ್ಟಿರದು ಎಷ್ಟ ಕೊಟ್ರು ಎಲ್ಲ ಖಾಲಿ ಆಗೋಯ್ತು ಹ್ಮ್ ಎಲ್ಲ ಖಾಲಿ ಯಾಗೋಯ್ತು ಕಾಸು
ಹಾ ಕಾಲೇಜ್ ಮುಗಿತ ಅಂಗದ್ರೆ
ಮುಗಿತು ಇನ್ನೊಂದು ಮುನ್ನೂರು ರೂಪಾಯಿನೇನ ಇತ್ತು ಅಷ್ಟಿನ ನಿಂದು ಮೇಸ್ತ್ರಿ ತಕೋಬೇಕು ಮೇಸ್ರಿ ತಕಬೇಕ್ಬಿಟ್ಟು ಹೋಗಿ ಮೇಸ್ರಿ ತಕ ಬಂದೆ ಖಾಲಿ ಆಯ್ತು
ಚನ್ನದ್ದಾ
ಹ್ಮ್
ಎಷ್ಟ ಕ್ರಮ ಐತೆ
ಹ್ಮ ಗ್ರಾಮ್ಗೆ ನಿಮ್ ಗೊತ್ತಿಲ್ಲ ಹ್ಮ್ ಮುನ್ನೂರು ರೂಪಾಯಿಗ ಗ್ರಾಮ್ ಲೆಕ್ಕಲ್ ಕೊಡ್ತಾರ
ಏ ನಾ ಉಮಗಡ ಉಂದಕಮ್ಮಪ್ಪ
ಹ್ಮ್ ತಿಂದೆ
ಹ ಎಷ್ಟ್ಮೇಲೆ ಆಯ್ತ ಆಯ್ತೋ
ನನ್ ಅದ್ನೆಲ್ಲ ಕೇಳಕ್ ಕೊಟ್ಟರು ತಕೊ ಬಂದು
ಹ ಹಂಗಾರೆ ನಾಮ್ ಹಾಕಿರ್ತೇನೆ ಹಂಗಾರೆ ಅವನು
ಹ್ಮ್
ನಿಜವಾಗ್ಲು ಮುಂದ ನೂರು ರೂಪಾಯಿ ಚಿನ್ನೋದಕೋಗ್ಬಿಟಾರ ಒಂದ್ ಎಂಟಟ್ನೂರ ಒಂಬೈ ಜರ ಆದ್ರೆ ಒಂದ್ ಎರಡ್ದ ರಜೆ ಸಿಗುತ್ತೆ ಅಂತ ಹೇಳ್ಬೋದಪ್ಪಾ ಹಾ ಮುನ್ನೂರು ರೂಪಾಯಗೆ ಗೊತ್ತಿಲ್ಲಾ ಹೆಂಗಾರ ಮುನ್ನೂ ರೂಪಾಯಿ ಕೊಡದ್ ಎಷ್ಟು ನೀವ್ ಹಂಗಾರ
ಹ್ಮ್ ಅದೇ ಒಟ್ನೆಲ್ಲ ಹಾಕದಕ್ಕೂ ಹಾಕ್ ಕಳೆದ ಒಂದ್ ಸ್ವಲ್ಪ ದಿನ
ಸರ್ಟಿಫಿಕೇಟ್ ಕೇಳಕ್ ಆಯ್ತು
ಹ ಯಾಕೆ ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ತಕತಿದೀಯ ಅಂತದಷ್ಟೇ ಅದಂತ ಚಿಕ್ಕ ಕುದುಕುವೆ
ಇ ಎಲ್ಲಕ್ಕೂ ಸರ್ಟಿಫಿಕೇಟ್ ಮಡ್ಗಿರ್ಬೇಕು ಅವ್ರು ಕೊಡ್ಬೇಕು ಹೇಳ ತಕ್ಷಣ
ಹ್ಮ್ ಮೇಸ್ತ್ರಿಗೂ ಮಾಡ್ಸಿ ಮಾಡಡಿಕತ್ತಾರೆ ಸ ಅದೇನಾದ್ರು ಒಂದ್ ಗ್ರಾಮು ಇಲ್ಲ ಅರ್ಧ ಗ್ರಾಮು ಆ ತರ ಇದ್ರೆ ಮಾಡ್ಸ ಸರಿ ಸುಮ್ ಸುಮನೆ ಅವ್ ನ ಚಿಕ್ ಚಿಕ್ ಹದು ನೂರು ರೂಪಾಯಿ ಇನ್ನೂರು ರೂಪಾಯಿ ವಸ್ತುಗು ಮಾಡ್ಕೊಡ್ತೀನಿ ಬಾ ಅಂತರ
ಕರುಂಗಣಿ ಮಲೆ ಇಲ್ವಾ ಹಂಗಾರ ಕರುಂಗನಿ ಮಲೆೆ ಎಂಟುನೂರು ರೂಪಾಯಿ ಆಯ್ತ ಕಂಗಮಾಲ ಅದಕ್ಕೆ ಸರ್ಟಿಫಿಕೇಟ್ ಕೊಡರ್ವಾಂಗ್ರ
ಅದೇನ ಅ ನಮ್ಗ್ ಗೊತ್ತಿಲ್ಲ
ಕರಿಂಗಣಿ ಮಾಲೆ ನೋಡಿ ಬನ್ನಿವಂಗ್ರೆ
ಹ್ಮ್ ನೋಡಿಲ್ಲ ನು
ಅಂತ ಯಾವ್ದೋ ಮರದನ್ ಮರ್ತರ ಮರದ ಎಷ್ಟು ಗೊತ್ತಿಲ್ಲ
ಹ್ಮ್
ಹ್ಮ್
ಅವ್ಕಲ್ಲಾ ಕೊಡ್ತಾರನ್ರಿ ಇದಕ್ಕೆಲ್ಲಾ ಕೊಡ್ತಾರ
ಹ ಅದಕ್ಕೆಲ್ಲ ಕೊಡ್ತಾರೆ ಕೊಡದ್ರ ತಗೊಬ ನಾವು ತಗಬ ಅಯ್ತಿಲ್ಲ ದುಡ್ದುಯಿದೆ ಏನ್ ಮಾಡೋದು ಸ್ಟಾರ್ ಗಳು ಎಲ್ಲಾ ಅದನ್ನೇ ಹಾಕಿಕೊಳೋದು
ಹ್ಮ್
ಅದ್ನ ಯೂಸ್ ಮಾಡ್ತಿರ್ತಾರೆ ಕತ್ತಿಗೆ ಅನ್ಕೊಂತೀನಿ ಎನಿ ಟೈಮ ನೋಡಿದೀವ ನೋಡಿಲ್ವ ನೀವು ಹಾ ರಾಮ್ ಚರಣ ಯಶು ಹ ಯಶು ಹೊಸ ಟೀಚರ್ ಬಂದೈತ್ ನೋಡಿದ್ರ
ಹ್ಮ್ ನೋಡಿಲ್ಲ ಮೊಬೈಲ್ ಅಲ್ಲಿ ಹಾಕಿದ್ರು ಬಟ್ ನಾನು ನೋಡಿಲ್ಲ
ಹಾ ನಾನೆ ಸ್ಟೋರಿ ಯಾಕಿಂದನಲ್ಲ
ಹ್ಮ್ ಅದನ್ನೇ ನೋಡ್ದ ಹೊಡಿಸಿಬಿಟ್ಟೆ ಅದನ್ನ ನೋಡ್ಲಿಲ್ಲ ನಾನು ಸ್ಟೋರಿಲ್ಲಿ
ಹೊಸ ಟೀಜರ್ ನೆಸ್ಟ್ ತಿಂಗಳು ಎಂಟನೇ ತಾರೀಕು ಇಲ್ಲ ಇಪ್ಪತ್ತರನೇ ತಾರೀಕು ಎಂಟನೇ ತಾರೀಕಲ್ಲ ಎಂಟನೇ ತಿಂಗ ಇಪತ್ತು ಆರನೇ ತಾರೀಖು ರಿಲೀಜ್
ಇತ್ತಲಾ ಅದು ಎಷ್ಟೇ ತಾನೆ
ಯಾವದು
ಅದೆಂತದದು ಟಾಕ್ಸಿನ ಏನು ಬತ್ತದಲ್ಲ
ಟಾಕ್ಸಿಕ್ ಎಂಟನೇ ತಿಂಗಳು ರಿಲೀಸು
ಈಗ ರಿಲೀಸ್ ಆಯ್ತಿದ್ದೆ ಬರಿ ಟ್ರೈಲರ್ ಆವಾಗಲೇ ಬಿಟ್ಟ
ಬರೀ ಟ್ರಿಜಾರ್ ಟೈಲರ್ ಅಲ್ಲ ಟ್ರೈಲರ್ ಆಗ್ಲೇ ಬಿಟ್ರು ಹ
ಹಾ ಆಯ್ತು ಇನ್ನೇನು ಗೊತ್ತಲಿಲ್ಲ ನಂಗೆ ಅದು
ಅ ಮಾಡ್ತೀನಿ ಬಿಡು ಆಯ್ತು
ಹ್ಮ ಸರಿ ಆಯ್ತು